ಹ
ಏನ್ ಮಾಡ್ತಾ ಇಲ್ಲ ಸುಮ್ಮ್ನೆ
ಹೌದಾ ನಾವೆನಿಲ್ಲ ಇಲ್ಲಿ ಪಿಜಿ ಯಲ್ಲಿದ್ದೆ. ಮತ್ತೆ ಏನ್ ಸಮಾಚಾರ
ಹೇಳಬೇಕು ಏನ್ಮಾಡ್ತಾಯಿದ್ರಿ ಬೆಳಿಗ್ಗೆಯಿಂದ.
ನಾನ್ ಎಲ್ಲು ಇಲ್ಲ ಹಿಂಗೇ ಹೊರಗಡೆ ಹೋಗಿದ್ದೆ, ಬೆಳಿಗ್ಗೆ ಒಂದ್ ಸ್ವಲ್ಪ. ಆಮೇಲೆ ಮತ್ತೆ ಮತ್ತೆ ಪಿ ಜಿ ಬಂದ್ಮೇಲೆ ಪಿ ಜಿ ಅಷ್ಟೇ ನೀವನ್ ಇವತ್ತೆಲ್ಲು ಹೊರಗಡೆ ಹೋಗಿಲ್ವಾ?
ಹಾ ಹೋಗಿದ್ದೆ.
ಹೋಗಿದ್ರಿ
ಹಿಂಗೇ ಸುತ್ತಾಡ್ಕೊಂಡ್ ಬರಕ್ ಹೋಗಿದೆ.
ಹೌದಾ ಅದೇ ಹೇಳಿದ್ರು ನಮ್ ಫ್ರೆಂಡ್ಸ್ ಅದೇ ರಿಲೇಟಿವ್ಸ್ ಜೊತೆ ಏನೋ ಹೋಗಿದ್ರಿ ಅಂದ್ರು. ನಿಂಗೆ ಕೇಳೋಣ ಅಂತ ಅದಿ ಕ್ಕೆ ಮಾಡಿದೆ
ಹೌದು ಹಿಂಗೆ ಆಚೆ ಹೋಗಿದ್ದೆ ವೀಕೆಂಡ್ ಅಲ್ವಾ?
ಹೆಂಗ್ ನೆಡಿತಿದೆ ಸ್ಟಡೀಸ್ ಎಲ್ಲ?
ಹ್ಮ್ ತುಂಬಾ ಚೆನ್ನಾಗ್ ನಡೀತವೆ.
ಹ್ಮ್ ಹಾ ಹಂಗೇನ್ ನಡೀತಿದೆ ಇನ್ನೊಂದು ಟೂ ಇಯರ್ಸ್ ಆದ್ಮೇಲೆ ಎಕ್ಸಾಮ್ಸ್ ಎಲ್ಲಾ ಅಟೆಂಪ್ಟ ಮಾಡ್ಲೇಬೇಕಲ್ಲ.
ಹಾ ಹಾ
ಹ್ಮ್ ಹ್ಮ್ ಮತ್ತೆ ಊರಿಗೆ ಹೋಗಿಲ್ವಾ ನೀವು?
ಇಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ ಈ ವೀಕ್ ಅಲ್ಲಿ.
ಹಾ ಹಾ
ಕಿಂಗ್ ಡೇ ಮುಗ್ದಿದೆ ಅಲ್ವಾ? ಹ ಹೋಗೋಣ ಅಂತ. ಅಂತ ಇದ್ದೀನಿ ಇನ್ನ ಪ್ಲನ್ ಅಲ್ಲೇ ಇದೀನಿ.
ಏನ ರೀಸೆಂಟಾಗ್ ಯಾವಾಗ್ ಓ ಹೋಗಿದ್ರಲ್ಲ?
ಹಾಂ ಲಾಸ್ಟ್ ವೀಕೇ ಹೋಗಿದ್ದು.
ತು ಮನೇಲೆಲ್ಲ
ಹ್ಮ್ ಹೌದು ಹೋಗಬೇಕು ಫ್ರೆಶ್ ಆಗುತ್ತೆ ಅವಾಗ್
ಹಾಂ ಚೆನ್ನಾಗಿ ಮತ್ ಮನೆಗ್ ಹೋದಾಗ ನಿಮ್ ಡೈಲಿ ರೊಟೀನ್ ಹೆಂಗಿರುತ್ತೆ ಏನು?
ಎದ್ದೋಳದೆ ಹನ್ನೆರ್ಡ್ ಗಂಟೆೆಗೆ
ಕೆಲ್ಸ ಏನು ಮಾಡಲ್ವಾ?
ಏನು ಮಾಡಲ್ಲ. ನಮ್ಮನೇಲೇ ಇದ್ದಾರಲ್ವಾ ಮಾಡ್ತಾರ್ ಟ ನಾನ್ ಏನ್ ಮಾಡ್
ಹಾಂ ಹಾಂ ಹಾಂ ಹಾಂ
ಇಲ್ಲಿಂದ ಅಲ್ಲಿಗ್ ಹೋಗಿರ್ ತ್ತಿನ
ಹಾಂ
ಸಾಕಾಗಿರುತ್ತೆ ಏನು ಮಾಡಲ್
ಹಾಂ
ಮತ್ತೆ ನೀವ್ ಹೋಗಿದ್ರಾ?
ನಾನು ಅದೇ ಒಂದ್ ಟೂ ವೀಕ್ಸ್ ಬ್ಯಾಕ್ ಹೋಗಿದ್ದೆ. ಮನೆಗೇನೋ ಸ್ವಲ್ಪ ಕರ್ದಿದ್ರ ಒಂದು ಹೋಗ್ದಲೆ ಆಲ್ಮೋಸ್ಟ್ ಒನ್ ಇಯರ್ ಏನೋ ಆಗಿತ್ತು ಅದಿಕ್ಕೆ ಕರ್ದಿದ್ರು ಹೋಗಿದ್ದೆ. ಹೋಗ್ಬಿಟ್ ಟು ಒನ್ ಮಂತೇನೊ ಇದ್ ಬಂದೆ. ಹ್ಮ್ ಹ್ಮ್ ಬೆಳಿಗ್ಗೆ ಹೊತ್ತು ಒಂದು ಸಿಕ್ಸ್ ಆಂಗ್ ಎದ್ ದು ತು ಫಂಡ್ ಮನಿಗ್ ಹೋಗ್ಬಿಡ್ತಿದ್ದೆ. ಆಮೇಲ್ ಸ್ವಲ್ಪ ಅಲ್ಲಿ ಕೂಲರ್ ಗಳೆಲ್ಲ ಇರೋರಲ್ಲ ಅವರಿಗೆಲ್ಲಾ ಮಧ್ಯಾಹ್ನ ಹೊತ್ತೆಲ್ಲಾ ಊಟ ತಗೊಂಡ್ ಹೋಗದು ಆಮೇಲ್ ಮನೆಗೇನಾದ್ರು ನೀರ್ ಏನಾರ ಬೇಕಾದಾಗ ಅಲ್ಲಿ ತೋಟದಿಂದ ತರದು ಎಲ್ಲ ಹಿಂಗ್ ಮಾಡ್ತಿದ್ದೆ ಹ್ಮ್ ಒಂಥರಾ ಮನೆಗ್ ಹೋದಾಗ ಏನೊ ಒಂಥರ ಫುಲ್ ಪೀಸ್ ಆ ಫಿಲಿ ವೈಬ್ಸ್ ಎಲ್ಲ ಬರುತ್ತೆ ಚೆನ್ನಾಗಿ ಏನೊ ಒಂತರ ನೆಮ್ದಿ ಇತ್ತು. ಇಲ್ಲಂದ್ರೆ ಅದೇ ಟ್ರಾಫಿಕ್ಕೂ ಫುಲ್ಲು ಗಲಾಟಿ ಹಾಂ ಅದೇ ಜಾಸ್ತಿ ಇಲ್ಲೆಲ್ಲ. ಆದ್ರೆ ಅಲ್ ಹೋದ್ರೆ ಆತರ ಏನಿರಲ್ಲ ಫಾರ್ಮ್ಲ್ಯಾಂಡ್ಗೆ ಹೋಗ್ತೀನಿ ಅಂದ್ರೆ ಫುಲ್ಲು ತಂಪಾದ ಗಾಳಿ ಎಲ್ಲ ಬರ್ತಿರುತ್ತೆ. ಹ್ಮ್ ನೈಟ್ ಟೈಮ್ ಆಯ್ತು ಅಂದ್ರೆ ಇನ್ನು ಚೆನ್ನಾಗಿರತ್ತಲ್ಲೆಲ್ಲ. ಹ್ಮ್ ಅಲ್ಲೇನೆ ಒಂದು ಒಂದು ಗೆಸ್ಟ್ ಹೌಸ್ ಇತ್ತಲ್ಲೇ ಫಾರ್ಮ್ಲ್ಯಾಂಡ್ ಅಲ್ಲಿ. ಅಲ್ಲೇ ಫುಲ್ಲ ಟೆಸ್ಟ್ ನೋಡ್ಬೀಟು ಫುಲ್ ತಂಪ ಒಥರ ವಪ್ಸ ಚೆನ್ನಾಗಿರುತ್ತೆಲ್ಲ ಅಲ್ಲೇ ಇದ್ವಿ ಒಂದೆರಡು ದಿವಸ ಅಲ್ಲ ಹ ಮತ್ತೆ
ಮತ್ತೆ ಹೇಳ್ಬೇಕ್ರೀ
ನಿಮ್ದು ಇಲ್ವಾ ಫಾರ್ಮುಲಂಡು
ಹಾ ಇದೆ ಇದೆ
ಏನಕೀರಾ
ಹಾ ಏನ ಅಡ್ಕೆ ಹಾಕಿದಿದ್ದಾರೆ ಆ ಕಡೆ ಫೇಮಸ್ ಅಲ್ವಾ
ಹಾ
ಆ ಕಡೆ ಮ್ಯಾಚ್ ಆಗುತ್ತೆ ಅದು ಆಮೇಲೆ ಜೋಳ ಎಲ್ಲ ಹಾಕ್ತಾರೆ ಆಮೇಲೆ ಮಾವಿನ ಹಣ್ಣು ಇಷ್ಟ ಇಷ್ಟಾ ಅಂತ ಮಾವಿನ ಹಣ್ಣು ಹಾಕಿದ್ರು
ಹೌದಾ ಹ್ಮ್
ಮತ್ತೆ ನೀವೇನ್ ಹಾಕಿದ್ದೀರಾ
ನಾವ ಅದೇ ಅಡಿಕೆ ಐತೆ ಆಮೇಲೆ ತೆಂಗು ಐತೆ ರಾಗಿ ಮದ್ಲಿಗಗ್ತಿ ವಿವಾಗಲ್ಲ ಅದು ಬಿಟ್ಟು ಸ್ವಲ್ಪ ರಿಸ್ಕ್ ಅಂತ ಹಾ ಮತ್ತೆ ಏನ್ ಮಾಡ್ತೀರಾ ಇವಾಗ ನೀವು
ಏನಿಲ್ಲ ಅ ಓದ್ಕೋಬೇಕು ಸೆಮ್ಮಿ ಎಕ್ಸಾಮ್ ಎಲ್ಲ
ಹಾ ಮತ್ತೆ ಟೀ ಕಾಫಿ
ಹ್ಮ್ ಸ್ನಾಕ್ಸ್ ಆಯ್ತು ನಿಮ್ದ ಆಯ್ತಾ
ನಮ್ದೇನು ಇಲ್ಲ ಈಗ ಹೋಗ್ಬೇಕು ಅದೇನ್ ನಮ್ ಫ್ರೆಂಡ್ಸ್ ಅವರು ನೋಡಿದ್ರ ನಿಮ್ನ ಹಂಗೆ ಹಿಂಗೆ ರಿಲೇಟಿವ್ಸ್ ಹಂಗೆಲ್ಲ ಹೋಗಿದ್ರು ಹೊರ್ಗಡೆ ಅಂದ್ರಲ್ಲ ಈ ಹಂಗೆ ಮಾಡ್ದ ಮಾತಾಡ್ಸಣ ಅಂತ ಅಷ್ಟೆ ಎಷ್ಟೋ ದಿವಸ ಆಯತ ಮಾತಾಡ್ಸ್ದಲೆ ಹ್ಮ್ ಮತ್ತೆ ನಿಮ್ ಫ್ರೆಂಡ್ ಎಲ್ಲಿ
ನನ್ ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿದ್ದಾರೆ ಇಲ್ಲೇ ಟೆಂಪಲ್ಗೆಲ್ಲ ವೀಕೆಂಡ್ ಅಲ್ವಾ ಯಾರು ನಾನು ಇಲ್ಲ ನನ್ ಕಜಿನ್ಸ್ ಬಂದಿದ್ರಲ್ವಾ ಅವ್ರ ಜೊತೆ ಹೋಗಿದ್ಧೇ ತೆತ್
ಹೌದಾ ಏನ್ ಇವತ್ ಫುಲ್ ಪಾರ್ಟಿನ
ಹಂಗೇನಿಲ್ಲ
ಹಾ
ನ್ನಂದು
ಹಂಗೆನಿಲ್ಲ ಅದೇ ಇವಾಗ ಎಲ್ಲ ಬಾಯ್ಸ್ ಎಲ್ಲಾ ಈ ಬ್ಯಸಿ ಇರ್ತಾರ ಅವ್ರ್ದು ವರ್ಕ್ ಒಳಗೆ ಇ ಎಲ್ಲ ನಾವವು ಹೋಗಕ ಅಂತಿ ಈಗ ಅದಕ್ಕೆ ಮಂತ್ಲಿ ಒಂದಸ ಟ್ರಿಪ್ ಎಲ್ಲ ಇಡ್ತೀವಿ ಟ್ರಿಪ್ಗೆಲ್ಲ ಬರ್ತವಿ ಮಂತ್ಲಿ ಒಂದಸ ಅದೇ ಇನು ಇವಾಗ ಹೋಗಿಲ್ಲ ರೀಸೆಂಟ್ ಮನೆಯಿಂದ ಬನ್ನ
ಹ್ಮ್ ಹ್ಮ್
ಹ್ಮ್ ನೋಡ್ಬೇಕ ನ ಫ್ರೆಂಡ್ಸ್ ಎಲ್ಲಾ ಪ್ಲಾನ್ ಆಗ್ತಿದಿದ್ದಾರೆ ಅವ್ರ ಯಾವಾಗ ಫ್ರೀ ಆಗುತ್ತ ಅವಾಗ ಪ್ಲಾನ್ ಹಾಕೊಂಡ್ ಹೋಗ್ಬೇಕಕ್ ನಾವು
ಓಕೆ ಓಕೆ ಟೈಮ್ ಸಿಗಲ್ಲ ಟೈಮ್ ಸಿ ಕಗೋಗ್ಬೇಕಷ್ಟೇ ಈಗಂತ
ನೀವು ಊರಿಗೆ ಹೋಗ್ಬೇಕ್ರೆ ಏನ್ರಾಗ ಹೋಗ್ತಿರ
ನಾನು ಟ್ರೈನ್ಲ್ಲಿ ಹೋಗ್ತೇನೆ
ಹೌದಾ ನಿಮಗೆ ಯಾವ್ದು ಚೆನ್ನಾಗಿ ಅನ್ಸೋದು ಜಾಸ್ತಿ ಹ ಬಸ್ ಏನ್ನಕ್ಕೆ ಕಂಫರ್ಟೇಬಲ್ ಅಗಲ
ಹ ಇಲ್ಲಿಂದ ತುಂಬಾ ಬಸ್ಸಸ್ ಅವೈಲಬಲ್ ಇಲ್ಲ ಆಮೇಲೆ ಸಿಕ್ಸ್ ಸೆವೆನ್ ಅವರ್ಸ್ ಬೇಕು ಬೇಕಲ್ಲ ಕೂತ್ಕೊಂಡೆಲ್ಲ ಹೋಗ ಆಾಗಲ್ಲಾ ಸಿಕ್ಸ್ ಸೆವೆನ್ ಅವರ್ ಟ್ರೈನ್ ಆದ್ರೆ ಸ್ವಲ್ಪ ಅಡ್ಡ್ರ್ ಅಡ್ಡಡ್ಬೋುದು ಗಾಳಿ ಬರ್ತ ಇರುತ್ತೇ
ಹ ಟ್ರೈನ್ ಇನ್ನೊಂದ ಏನ ಅಂದ್ರೆ ಈ ಅದು ಕರೆಕ್ಟ್ ಆಮೇಲೆ ಇನ್ನೊಂದ ಏನಂದ್ರೆ ಅ್ರೆ ನಾವು ಅ ಸಿಟಿ ಮೇಲೆ ಒಂತರ ಹಳ್ಳಿ ಸೈಡು ಹಂಗೆಲ್ಲ ಹೋಗ್ತೀವಾ ನೇಚರ್ ಎಲ್ಲ ಚೆನ್ನಾಗಿರುತ್ತೆ ವೆದರ್ ಅದೇ ನೇಚರ್ ಚೆನ್ನಾಗಿ ಇರುತ್ತೆ ಮ ಅದೊಂದು ಫೀಲ್ ಮಾಡ್ಕೊಂಡ್ ಹೋಗೋದೇ ಒಂಥರ ಚ ಖುಷಿ ಸಿಗುತ್ತೆ
ಹ್ಮ್ ಬಸ್ ಅದ್ರೆ ಬಸ್ ಚೆನ್ನಾಗಿರ
ಹ್ಮ ಬಸ್ ಆದ್ರೆ ಈಗ ಸಿಟಿ ಮೇಲೆ ಹೋಗ್ಬೇಕು ಆಲ್ಮೋಸ್ಟ್ ಹಳ್ಳಿ ಸೈಡ್ ಹೋದ್ರು ಹೆಂಗೆ ಅಂದ್ರೆ ರ ಜಾಸ್ತಿ ಇದು ಅಷ್ಟೊಂದು ಸೀನರೀಸ್ ಎಲ್ಲ ಕಾಣಸಲ್ಲ ಟ್ರೈನ್ಲ್ಲಿ ನೋಡಿದಷ್ಟು
ಹೌದು ಸೆನಾರಿಯಸ್ ಎಲ್ಲ ಬಸ್ ಅಲ್ಲಿ ಇದು ಟ್ರೈನ್ ಎಲ್ಲ
ಹ್ಮ್ ಆಮೇಲೆ ಮತ್ತೆ ನೀವು ಇವಾಗ ರೀಸೆಂಟ್ ಆಗಿ ಯಾವಾಗ ಬರಬೇಕು ಅನ್ಕೊಂಡಿರಾ ಊರಿಗೆ
ಈ ವಿಕಲ್ಲೇ ಹೋಗ್ಬೇಕೇ ಅನ್ಕೊಂಡಿದೀನಿ
ಹ್ಮ್
ಹೋಗಿ ಬರ್ಬೇಕಷ್ಟೆ
ಏನ್ ಊರಿಗೆ ಹೋದ್ರೆಫುಲ್ ಸ್ಪೆಷಲಾ
ಹ್ಮ್ ಹೌದು
ಏನ್ ಮಾಡ್ತಾರೆ ಮನೇಲಿ ನಿಮಗೆ
ನನ್ಗ ಏನೇ ಏನ್ ಇಷ್ಟ ಎಲ್ಲಾ ಮಾಡ್ತಾರೆ ನಾನ್ ಇರೋದ ಎರಡ್ ದಿನ ಆದ್ರೂ ನು ನನ್ಗ ನೇನ್ ಇಷ್ಟ ಎಲ್ಲಾ ಮಾಡ್ತ
ಹಾ ಹಂಗಲ್ಲ ಮನೆಗ್ ಹೋದಾಗ ಈಗ ನೋಡಿ ಇಲ್ಲೇ ನೀವು ಹೊರ್ಗಡೆ ಬಂದ ಮಧ್ಯೆ ಮನೆ ಊರಿಂದ ಹೊರ್ಗಡೆ ಬಂದಾಗ ಅಷ್ಟೊಂದ್ ಚೆನಾಗ್ ಊಟ ಸಿಗಲ್ಲ ಫೆಸಿಲಿಟೀಸ್ ಏನಿರಲ್ಲ ಮನೆಗೆ ಹೋದಾಗೂ ಸ್ವಲ್ಪ ಆದ್ರರು ಚೆನ್ನಾಗ್ ತಿನ್ಕೊಂಡು ಬರುವವಾಗ್ತಾನೆ
ಹ್ಮ್ ಹೌದು
ಹಾ ಅದೇ ನೀವಂತೂ ಮೊದಲೇ ತಿನ್ನಲ್ಲಲ್ಲಲ್ಲ ಸ್ವಲ್ಪ ಅದಿಕ್ಕೆ ಕೇಳಿದ್ದಂಗೆ
ಇಲ್ಲಿ ಈಗಂತ ಹೊರಗಡೆ ಇದ್ದು ತಿನ್ನದ್ ಕಲ್ಕೊ ಬಿಟ್ಟಿದ್ದೀನಿ
ಹಾ ಅಲ್ಲ ಹೊರ್ಗಡೆ ಜಾಸ್ತಿ ತಿನ್ಬಾರ್ದು ಜಂಕ್ ಫ್ರೂಟ್ಸ್ ಎಲ್ಲ ಅದಕ್ಕೆ ಯಾಕಂದ್ರೆ ಅದನ್ನ ತಿನ್ನೋದ್ರಿಂದ ಯಾರು ಅಷ್ಟೊಂದ ಎಷ್ಟೇ ತಿಂದ್ರೂ ದಪ್ಪಕ್ಕ ಆಗಲ್ಲ ಅವಾಗ ತಳ್ಳಗ್ ಆಕ್ತಾರ ಅದು ಪ್ರಾಬ್ಲಮ್
ಹೌದ ಆದ್ರೆ ಗರ್ಲ್ಸ್ ಗೆಲ್ಲ ಅದೇ ಇಷ್ಟ ಅಲ್ವಾ
ಹಾ ಅಂದ್ರ ಈಗ ಊರಿಗ್ ಹೋದ್ರೆ ನೀವ್ ನೋಡಿ ಊರಲ್ಲೆಲ್ಲಾ ಅಷ್ಟೊಂದೆಲ್ಲ ತಿನ್ನಕ್ಕೆೆ ಹೋಗಲ್ಲ ಯಾಕಂದ್ರೆ ಮನೆ ಬೈತಾರೆ ಅನ್ನೋದೊಂದ ಇದ್ರ ಎದರಿಕೆಯಿಂದ
ಹೌದು ಇಲ್ಲಂತ ಯಾರು ಕೇಳಲ್ಲ ಇ ಹೇಳಲ್ಲ ನಮ್ ಮತ್ತೆ ನೀವು ಹೆಂಗೆ ಮನೆಗ್ ಹೋಗೋದು
ನಾನು ಅದೇ ರೀಸೆಂಟ್ಗ ಹೋಗ್ಬನ್ನೆ ಇನ್ನುೂ ಲೇಟು ಇನ್ನು ನೆಕ್ಸ್ಟ್ ಆಗಸ್ಟ್ ಹಂಗ ಹೋಗ್ಬೇಕು
ಹ್ಮ್ ಹ್ಮ್
ಮತ್ತೆ ಏನು ಇವತ್ತು ಏನ್ ಇವಾಗ ಹಾಸ್ಟೆಲ್ ಬಿಟ್ಟ ಎಲ್ಲೂ ಹೋಗಲ್ವಾ
ನಮ್ಗೆ ಈವ್ನಿಂಗ್ ಅಂತಾರೆ ಫಿಕ್ ನೆಕ್ಸ್ಟ್ ಟೈಮ್ ನಮದುು
ಹ ನಿಮ್ದು ಏನ್ ಟೈಮ್ ಟೈಮ್ ಸೆನ್ಸ್ ಆಯತ ಇದು ಅಷ್ಟ
ಹೌದು ಸಿಕ್ಸ್ ಟು ಸಿಕ್ಸ್ ಎಲ್ಲ ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ತಥರ್ಟಿ
ಹೌದಾ ಏನ್ ಫುಲ್ ಸ್ಟ್ರಿಕ್ಟ್ ಅ ಹಾಸ್ಟೆಲ್ ಹೆಂಗೆ ಫ್ರೀ ಬಿಡ್ತಾರಾ ಹೆಂಗೆ
ಇದು ವಿಮೆನ್ಸ್ ದು ಅಲ್ವಾ ಸ್ಟ್ರಿಕ್ಟ್ ಅನ್ನೋದಕಿನ್ನ ತುಂಬಾ ಸೇಫ್ ಸೆಕ್ಯುರಿಟಿ ಇದೆ. ಚೆನ್ನಾಗಿ ಮತ್ತೆ ಮೈಸೂರ್ ಇಲ್ಲಿ ಈ ಕಡೆ ಎಲ್ಲಾ ಹಂಗೆ
ಹಾ
ಹ್ಮ್ ಈ ಕಡೆ ಎಲ್ಲಾ ಹಂಗೆ ಸ್ಟ್ರಿಕ್ಟ್ ಇರುತ್ತೆ. ವುಮೆನ್ಸ್ ಕಡೆ ಎಲ್ಲಾ ಹಿಂಗೆ ಇರುತ್ತೆ.
ಹೌದಾ ಹಾ
ಮತ್ತೆ ಏನ್ ಮಾಡ್ತಿದೀರಾ ಏನ್ ಸಮಾಚಾರ ಎಷ್ಟೋ ದಿವ್ಸ ಆದ್ಮೇಲೆ ಕಾಲ್ ಮಾಡಿದ್ರಲ್ಲಾ ಓಕೆ
ಇಲ್ಲೇ ನಾನು ಹಂಗೆ ಆಚೆ ಹೋಗಿ ಬಂದಿ ಕೂತಿದ್ದೆ ಹಂಗೆ ನೋಡ್ತಾದೆ ಫೋನ್ ಮಾಡಿದ್ರಿ ಮತ್ತೆ ನೀವು ಆಚೆ ಹೋಗಿದ ದ್ರ ಇವತ್ತು
ಯುವತ್ ಎಲ್ಲ ಹೋಗಿಲ್ಲ ಮಾರ್ನಿಂಗ್ ಒಂದ್ ಸ್ವಲ್ಪ ಹೋಗಿದ್ದಂಗೆ
ಓಕೆ ಓಕೆ
ಮಾರ್ನಿಂಗ್ ಹೋಗ್ಬಿಟ್ಟು ಅದೇ ಒನ್ ಟೆನ್ಂಗ ಬಂದೆ ಟೆನ್ ಲೆವೆನ್ಂಗ ಬಂದೆ ಸಮಥಿಂಗ್ ಹಂಗೆ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಆಗಬಿಟ್ಟಿದ್ದ ಮಲ್ಕೊ ಮುಟ್ಟಿದ್ದೆ ಮತ್ತೆ ಮತ್ತೆದ್ದಿದ್ದೆ ಮಧ್ಯಾಹ್ಂದ್್ಮೇಲೆ ಇದದ್ದೆ ಎಡ್ಬಿಟ್ಟು ಊಟ ಇಲ್ಲ ಪಿಜಿ ಲಿ ಊಟ ರೆಡಿ ಇತ್ತ ಮಾಡ್ಬಿಟ್ಟು ಮತ್ತೆ ಫಿಲಾಮ್ ಫಿಲಾಮ್ ಎಲ್ಲ ನೋ ಡಿದೆ ಒಂದ್ ಒಂದ್ ಫಿಲಂ್ ಫುಲ್ ಕಂಪ್ಲೀಟ್ ಮಾಡ್ದ ಮಾಡ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಗೇಮ್ ಆಬಿಟ್ಟು ಅಷ್ಟೆ ಇವಾಗ ಇದ್ದಿ ನೋಡಿ ಮತ್ತೆ ಮತ್ತೆ ನೀವೇನ್ ಮಾಡರ್ ಕಡಿಲ್ವಾ
ಇಲ್ಲ ಎಲ್ಲ ನು ಆ ಮಧ್ಯಾಹ್ನ ಎಲ್ಲಾ ಮಲ್ಕೊಂಡ್ ನೈಟ್ ತುಂಬಾ ಬೇಗ ಮಲ್ಕೊಳ್ಳೋದು
ಹಾ ಮಾರ್ನಿಂಗ್ ಮಾರ್ನಿಂಗ ಎಷ್ಟತ್ತಗದೆ ಅಳ್ತೀರ
ಮೋರ್ನಿಂಗ್ ಲೇಟ್ ಆಗೆ ಅದೆಲ್ತೀನಿ ಇವತ್ತು ಒಂದು ಏಟ್ ಥರ್ಟಿ ಎದ್ದಿದೆ ಆದರೆ ಡೈಲಿ ಒಂದು ಫೈವ್ ಎದ್ದಳ್ತೀನಿ ಒಂದೊಂದ್ಸಲ ಎಕ್ಸಾಮ್ಸ್ ಇದ್ರೆ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಡಿಪೆಂಡ್ಸ್
ಹೌದಾ ಮತ್ತೆ ನೀವೇನು ಊರಿಗೆ ಹೋದಾಗ ಎಲ್ಲ ತೋಟಕ್ಕೆಲ್ಲ ಹೋಗಲ್ವಾ
ಇಲ್ಲ ಇಲ್ಲ ಮನೆಯಲ್ಲೇ ಟೈಮ್ ಆಗತ್ ನನ್ ಹೋಗೋದೇ ಎರಡ್ ಮೂರ್ ದಿನಾನ ಹೋಗೋಗತ್ತೆ ಗೊತ್ತ
ಅದೇ ಊರಾಗೆಲ್ಲ ಹೇತಾರ ನಿಮ್ದ ಜಾಸ್ತಿ ತೋಟ ಐತೆ ಹೆಂಗ ಹಿಂಗೆ ಹಾ ಹಗೆ ಕೇಳ್ದ ಅದಿಕ್ಕೆ
ಹ್ಮ